ಹೋ ಹರ್ಷೆ ಏಕ ಹರ್ಚ ಕಟ್ಟಪ ಅವ್ನು. ಹರ್ಷ ಹ್ಮ್.
ಹ್ಮ್.
ಹಾ.
ಎಸದನ.
ಹ್ಮ್. ಏನ್ ಮಾಡತಿಯ.
ಪ ನಂಗೊತ್ ನಂಗ್ ಹರ್ಷ . ಹಲೋ.
ಅಟ ಇಗ್ ಕಟ್ ಮಾಡವಂದಲ್ಲಿ.
ವಾಟ್ಸಪ್ಪ್ ನಾಗ್ ಅದನ್ ಅವ್ನ್ .
ಕಟ್ ಮಾಡವಂದು ಅದ ವಾಟ್ಸಪ್ ನಾಗ್ ಹಚ್ಚೋತ ನಂಗು.
ಕಟ್ ಮಾಡಿನಿ.
ಹ್ಮ್. ಹೇ .
ಇಂಗೆ ನಾವ್ ಕಲಿ.
ಹ್ಮ್.
. ನೀ ಹೇಳ್ಬಕ್ ಊಟ.
ಊಟತ್ ಕುತ್ಕಂದಿನಿ.
ಹ್ಮ್.
ತನಿಮಾಷೆ ಮಾಡಿ ಹಚ್ಚ. ನೀ ಈಗಮ್ಮಸೆ ಮಾಡಿ ಹಚ್ಚಿನ್ ನೋಡು.
ಹಾ ಹಾ ನೀ ಯಾರಜೊತಿಗ ಮಾತಾಡಾಕತ್ ಮಾಡಿದ್ ನಾ.
ಹ್ಮ್ಮ್ ಹ್ಮ್ಮ್ ಸಮಯ ನೋಡ ಒಂದ್ ಮಾತಾಡಿನಿ ಅಷ್ಟ.
ಹಾ.
ಹಾ ಹಚ್ಚಣಕಿ.
ಹ್ಮ್ ಹ್ಮ.
ಹ್ಮ ಮತ್ತೆ ಏನ್ಮಾಡ.
ಮತ್ತೆ ಏನ್ ಮಾಡನಣ ಕಾಲಿ.
ಏನ್ಮಾಡಿಯತ.
ಹಹ. ಊಟ ಮಾಡಿಲ್ ಸುಮ್ನ ಕೂತಿದ್ನಿ ಊಟ ಮಾಡಿ ಹ್ಮ್.
ಇವತ್ತ.
ಏನ್ ಮಾಡ್ಲಿ ಇಗ್ ಗೇಮ್ ಅಡಿದಾಟ.
ಹ್ಮ್.
ಹಳದ್ ಬಸ್ ಕಡಿಮಿ ಇಕಡಿ.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
ಹ್ಮ್.
ನಿಮ್ಮವಾ.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
ಹ್ಮ್.
ನಿಂದು ಟ್ಯಾಬ್ ಏನ್ ಚಾರ್ಜ್ ದೊಡದ್ ಅಂತ್ ಬಂತ್.
ಹ್ಮ್.
ಬ್ಯಾಟ್ರಿ ಚಲೋ ಐತಿ.
ಹ್ಮ್
ಸಾಮಸಂಗ್ ಕಂಪ್ನಿ ಚಛಲೋಪರ್ತಾವನೋಡ ಬಂದುಬೋನು
ಹಾ್ ಬಟ್ರ ಚಲೋ ಬರ್ತಾವ ಬ ಬ್ರೈಟ್ನೆಸ್ು ಚಲೋ ಐ್ತ್
ಹಾ ಅರೆ ್ಯೂಚರ್ಸ್ ಬಹಳ ಚೆಲ್ಲರ
ಹ್ಮ್ ಸಬ್ಸ್ಟ್ರಾ ಬಾ ಇದ್ದಾರೆ ಸ್ಟಕಾಗಾಗಿದೆಟ
ಹ್ಮ್
ನಬೇಕ
ಎದರಾ ನೋಡಿಕ್ಕೆ
ನಡ ಆಯಕುವ ನೋಡ್ಬೇಕ ನ ನೋಡಿಲ್ಲ
ಫಿಫ್ಟಿನ ತೋಂಬಡ್ ಹತ್ ನಾಯ್ಕ್ ತಲ್ಲ ವನ್ ಪ್ಲಸ್ ಿಫ್ಟಿನ್ತ್ತ
ಹಾಂ ಒನ್ ಪ್ಲಾಸ ಎಘಾಟತ ಎನ್ನ ಇ ಚತ್ತು
ಹ್ಮ್
ಐ ಕ್ಯೋ ಇಲಿಕ್ಕೆ ಐ ಫೋನ ಇಲಿಕ್ಕೆ ರ ಎಷ್ಟು ಟ್ವೆಂಟೀ ಅಲ್ಟ್ರಾ
ಆಐಫೋನ್ ಒಟ್ಟತ್ ಬಡ ಹಾವತ್ನು
ಸಾಮಸಂಗ್ಟ್ರ ಅ ತೂುದದಲ್ಲಿಲಿ ಅಯುೋದು
ಹ್ಮ್
ಸ್ಯಮಸಂಗ ಅಲ್ಟ್ರಾಾನ ಚಲ ಟ್ವೆಂಟಿ ಸೆವೆಂಟಿ ಸಿಕ್ಸ್ ಬಿಟಾರಗ ನೆಕ್ಸ್ಟ್ ಮತ್ತು ಬಿಡ್ತಾರೆ ಅವೇ
ಎಷ್ಟೈತ ಅಕ್ಕ ಹಲೋ
ಹಾ
ಹ್ಮ್
ಮುಂದ ತುುವ ನಂಡ್ರ ಕರ ಕಯಾ
ದಯ ಅಟ ಬಾಳ ಅರವತ್ರರ ಮ್ಯಾಗ ಐತದ
ಏನದ
ಸ್ಯಸಂಗ
ಟ್ವೆಂಟಿ ಫೈವ ಒಂದು ಒ ಮ್ಯಾಗ ಐತ ಅದು ಮತ್ತ ಎಸ್ ಟ್ವೆಂಟಿ ಸಿಕ್ಸ್ ಒಂದ ಊರಿ ಒಂದ ಊರಿ ಮ್ಯಾಗ ಐತಿ
ಮೊತಾದನಂತ ತೋ ಆ ನೀಗೆ
ಈಗ ಅಾಲ ಮುಂದ ತ ಹಗೋದಪ್ಪಾ ಅಂಗೆ
ಹಾಲಗ ರಾತ್ನ
ಈಗಲ್ಲ ನೋಡ್ಬೇಕ ಯಾವಾರ
ಐಕ್ಯು ಮೊತದ ನಲ್ವತ್ ನಲ್ವತ್ತ ಐವ ಹತ್ ಇದರ ಮ
ಹ್ಮ್ ನನು ರೊಕ್ಕ ಕೊಡ್ತಾರಲ್ಲ ಟ್ಟ ಕೊಡ್ತಾರ ಸರಮೇಗೆ
ಹ್ಮ್ ಈಗ ನೀನ ಜಾಸ್ತಿ ಮಾಡ್ಬೋರಕ್ಕ ಹ್ಮ್ ತ ಕಹಲ ಚಲೋ ತ ಹ
ಮತ್ತೇಣ
ಸಿನ್
ಹ್ಮ್ ಎತ್ನೇ ಸಲ ಇದೆ
ಇಲಾ ಲಾಸ್ಟ್ ಇತ್ತು ಏನ್ಕತ್ ಯಾಮ ಇಲ್ಲೊಂದು
ಹ್ಮ್
ಒಂದು್ ವೇಸ್ಟ್ ಮಾಡಿದೆ ಇಲ್ಲಿಗ
ಈಕ ಅಲ್ಲ ಹದಾವಲ್ಲ
ಹ್ಮ್
ನಮ್ಮ ಭ
ಹ್ಮ್ ನ ಚಷ್ಟನ ಬಂದ್ರ ಬತ್ತ ಇಲ್ಲಾಂದ್ರ ಇಲ್ಲ.
ಹ್ಮ್.
ವರ್ಷ ವರ್ಷ ಮಾಡತೇವ ಅದಕ್ಕ ಹಚ್ಚ ಹೊಕ್ಕಿ.
ಹ್ಮ್ ನಂಗೂ ಅವ ಅಪ್ಪಚದ ಅವಳಕ.
ಹ್ಮ್.
ನಾ ಹಚ್ಚತೇನ ತಡಿ.
ಹ್ಮ್ ಯಾರಿಗೆ.
ಹರ್ಷಾಗ.
ಹ್ಮ್ ನೀ ಹೇಳ್ತ ನ ನಾಳೆಸ್ತನ.
ನೀ ದರ್ಶನ್ ಗೂಢ ಮಾತಾಡಲಿಲ್ಲ ಏನ್.
ಅವನ ಜೋಡೆ ಅವನ ಜೋಡೇನು ನಾಳೆ ಮಾತಾಡಬೇಕ.
ದರ್ಶಾನ ಗೂಡೆ ಮಾತಾಡಲ ಈಗ ನಾ ಹರ್ಷ್ಯ ಗೂಡೆ ಮಾತಾಡತೇನ. ಹ್ಮ್. ಹ್ಮ ಸಮಯ ನೋಡ.
ನಾಳೆ ಲಾಸ್ಟ್ ಲೆ.
ನಾಳೆ ಲಾಸ್ಟ್ ಲೆ ಏನ್ ಅದ.
ಮಾತಾಡದು.
ಮತ್ತ.
ನಾಳೆ ಲಾಸ್ಟ್ ಲಾ.
ಯಾರ ಅಂದ್ರ.
ಸೋಮಾರ ಚೇಂಜ್ ಅಕಾತ ಮತ್ತ.
ಏನ್ ಚೇಂಜ್ ಆಕತಿ. ಹ ನೋಡುವ ಏನಾಗದೆ ಮತ್ತ ಈಗ ಮಾತಾಡಿದ್ದು ಲಾಕೋ ನಾಳೆ ಬರ್ತಾವ.
ನಾಡದ ಬರ್ತಾವ.
ಹ್ಮ್ ಇನ್ ಬರ್ತಿರಬೇಕ ನೋಡುನು ಏನ್ ಅಕ್ಕೆತ್ತ.
ಹ್ಮ್.
ಮತ್ತ.
ಹ್ಮ್.
ಹಲೋ ಎಮ್ಮಿ ಉಚಕೊಂಡ ಹೋಗಿತ್ಲಾ ಅನ್ನಿ. ನಮ್ಮ ಪಾಪಾ ಮತ್ತ ಅವ್ರ ಸ್ವಾಮಿಗೋಳ ಇದ್ರ ಲಾ ಅಲ್ಲೇ ಫೋಟೋ ಸ್ವಾಮಿ.
ಹ್ಮ್.
ಅವರ ಇಬ್ರು. ಹಾ ಇಬ್ರು ಓಡಾಡಕ್ ಒಂದ ಅಕಾಡೆಮಿ ಇಕಾಡೆಮಿ ಹಡಿದ್ರ. ನಾವು ಹೋಗುವ ಕಟ್ಟಿದ್ರು ಕಟಾತಿದ್ರು.
ಅವ ಪಪ್ಪಾ ಅವಂಗ ಬಾ ಅಂತ ಅಂದ ಅವ ಹಚ್ಚಾನು. ನಮ್ಮ ದೊಡಪನು ನಮ್ಮ ದೊಡ್ಡಪ್ಪ ಆದ ನಂಗ ಹಚ್ಚಾನ.
ಹ್ಮ.
ಹ್ ಅಲ್ಲಿ ಕನಕಾಬ್ಬ ಮುಂದೆ ಅಲ್ಲಿ ಮಾತಡ ಹೋಗ.
ಹ್ಮ್.
ನೀವು ಹೋಗ್ಬೇಕು ಅತ ಹತಫೋನ್ ಹಚ್ಚಿ ನಿಮ್ಗ ನೀವ ಹಚ್ಚಿದ್ರ ಅವಾಗ.
ಹ್ಮ್.
ನಂದಕ್ ಇದಕ ಮೊದ್ಲ ಒಮ್ಮೆ ಹೋಗಿತ್ತ. ಹ್ಮ್ ಎಲ್ಲಾ ಕಬ್ಬಿಂ ಪಡ ಎಲ್ಲ ಅಳಗಚ್ಚತ್ತು ಹ್ಮ್ ಅದು ಅಂತ ಮಳೆ ಹುಡ್ಕ್ಯಾಡ್ಕೋದುವಿ
ಹ್ಮ್
ಹೊರ್ದಂಡಿ ಹೋಗಿದೀವ ಎರಡ್ ಸಲ ಹೊದಂಡ ಹೋಗಿ ಬಾಳೆ ಬಂದಿವವಿ
ಹಾ
ಆಮೇಲೆ ಇಲ್ಲಿ ಜೋಗಕರ್ ಹೋದಾಗ ಇಲ್ಲಿ ಸೌಂಡ್ ಆತ
ಹ್ಮ್
ಮತ್ತ ಬು್ಧನರ್ಮಣಿ ಇತ್ಲೆ ಅಲ್ಲಿ ಹಿ ಹೋಗಿತ್ತ ನಾಯಿಗಳು ಹದರಾತಿದ್ವ
ಹ್ಮ್
ಒತ್ತಾಗಣ ಅಲ್ಲಿ ಓದಪ ಕೊಡುಕೊುತ್ತ ಹೋಗಿ ಒಂದ್ ಹಿಡ್ಕೊಳಕ ಹದಿವವಿ ನ ಹಾಕೊ್ ಬಿದ ಬಿಿಟ್ಟನಿ
ಯವಾಗ
ಹ್ಮ ಮೊದಲದು ಯಡ ತಿಂಿಂದ
ಹಾ
ಯಡ ತಿಂಗಳ ಇಂದೇ ಹ ಓಳಕೋತ ಹಿಡ್ಯಾಕ ಅಥವಾ ನೀ ದಪ್ಪ ನೀ ಬಿದ್ನಿ
ಒಳ್ದಗೆ
ಹಾ ಹೊ ಲ್ಲಾಗ ಖಾಲಿ ಇರ್ತವ್ರ ಹೊಲಾ ಅಲ್ಲಿ ಉಡ್ಕೋತ ನಿಂತತ್ ದಾರಾಗ
ಹ್ಮ್
ಳೆ ಹೊಡದಾರ ಹ ಕಾಲ್ ಬ ಎರಡದ ಬದ್ವಿ
ಹ್ಮ್
ಮತ್ ಹಿ ಯಕಡೆಗ ಹೊಂಟಿತ್ತು ಹೋಗಿ ಹಿಡ್ಕನಿ ಅಪ್ಪಪ್ಪ ಆತ ಬಂದ್ರು ಹಿಡುಗೊಂದು್ ಹೋಗಿ ಕಟ್ಟಿದ್ರ
ರಾತ್ರಿ ಅಲ್ಲ ಅರಗಡೆ ಮೀದುತದೆ ಉತ್ಕಟಿ ಕಬ್ಬ ಗಬ್ಬ ಎಲ್ಲಾ ಹಣ ಹರ್ದಾಡ್ ಬಿದ್ದವು ಮಳೆ ಊಡಡ ಇಲಯಪ್ಪದ ಹಳ
ಬಿಯಗೆ
ಹ್ಮ್ ಮಾಡಿ ಆಐತವತ
ಹ್ಮ್
ಅವತ್ತು ಉಡಕಡೆ ಗುಫೆ ಮತ್ತ ಪಪ್ಪಣ
ಹ್ಮ್
ಅ ಬ್ಯಾದ ಹಗೆ
ಹ ಆತಾ
ಹಾ
ನಳೆಸನ ನಳೆ
ಹಾ
ಹಾ ಗೆೇ